ಹಲೋ ಹಾ ಏನ್ ಮಾಡ್ತ ತ ಇದ್ರೆ
ಏನಿಲ್ಲ ಕುಂತಿದ್ದಿ ನೋಡ್ರಿ ನೀವೇನ್ ಮಾಡ
ನಾವ್ರಿ ಆ ನಾವ್ರಿಗೆ ನ್ದ ನಾವು ಬಟ್ಟೆ ಹೊಲಿತೇವಲ್ಲಾ ಸೊ ಸ್ಲೀವ್ ಗಳಿಗೆ ಇದು ಬ್ಲೌಸ್ ಕಡೆಗೆ ಪಟನ್ ಸ ಹಸ್ತಾ ಇದ್ದೆ ನೋಡ್ರಿ
ಹೌದ್ರಿ
ಹಾ ಹಾ ಹಾ ಕುೂತ್ಕೊಂಡ್ ವರ್ಕ್ ಮಾಡ್ತಾ ಇದ್ದೆ ನೆನಪ ಆಯ್ತ ಅದಕ ಹಾ ಕೆಲ್ಸ ಎಲ್ಲಾ ಮುಗ್ದಿದೆ ಸೊ ಮುಗಿಸಿ ಈಗ ಹಾಗೆ ಕುತಿದ್ದಲ್ಲಾ ಅದ ಈಗ ನಿನ್ ನೆನ್ಪಾಯಯ್ತ ಅಂತ ಹಚ್ಚಿದ್ದೆ ಏನ್ ಮಾಡ್ತಾ ಇದ್ದಾರ ಅಂತ ಆ ಊಟ ಇವತ್ತ ಆ ಯಗ್ ಬಿರಿಯಾನಿ ಮಾಡ್ದ
ಹಾ ಹೌದಾ
ಹಾ ಹಾ ಹಾ
ಮನಿ ಮಾಡಿದ್ರಾ ಹ ಹೆಂಗ್ ಮಾಡ್ತೀರಾ ಯಕ್ ಬಿರಿ್ಯಾನಿ ನೀವು
ಹಾ ನಾವು ಹೆಂಗ ಬೇ ನೀಿರ್ನ ಮೊದ್ಲಿಗೆ ಹಾ ಹಲೋ ಕೇಳ್ತಾ ಇದ್ದಲ್ಲ ಹಾ ವಯಸ್ ಬ್ರೇಕ್ ಆಗ್ ಆತಾ ಇದದೆ ನಿಮ್ ಹಾ ಕೇಳ್ತಾ ಇದ್ದಾ ಹ ನಾವ್ ಎಗ್ ಬಿರಿಯಾನಿನ ನಾವ್ ಮೊದ್ಲಿಗೆ ಹಾ ಅಕ್ಕಿನ ಇದು ಸೋನಾ ಮೊಸರು ಅಕ್ಕಿ ತಗೋದೇವ್ರಿ ನಾವು ಒಬ್ಬರು ಇದ ಬಾಸುಮತಿ ರೈಸ್ ತಗೋತಾರೆ ನಮ್ಮ್ ಮನಲ್ಲ ಬಾಸಮತಿ ರೈಸ್ ತಿನ್ನಲ್ಲಲ್ಲ ಸೊ ಹೀಗಾಗಿ ನಾವು ಸೋನಾ ಮಶ್ರಾಕಿ ಯೂಸ್ ಮಾಡ್ಬ ಹ
ಹಾ
ಅದನ್ನ ಫಸ್ಟಿಗೆಲ್ಲಾ ತೊದಿ ಕ ಬಸ
ಬಾಸಮತಿ ರೈಸ್ ಎಲ್ಲ ಮಾಡ್ಬೋದಲ್ಲ
ಹಾ ಬಸಮತಿ ರೇಸಲ್ಲೂ ಮಾಡ್ಬೋದು
ಹ್ಮ್
ಹ್ಮ್ ಮೊದ್ಲಿಗೆ ಎಲ್ಲಾ ಹಾ ಅಲ್ಲಕ್ಕಿಟಿಟ್ಬೇಕ ಹ ಆಮೇಲೆ ನೆಕ್ಸ್ಟ್ ಉಳ್ಳಾಗಡ್ಡೆ ಆನಿಯನ್ ಹೆಚ್ಚಿಯನ್ನ ಹುರ್ಕೋಬೇಕು ಹಾ ಅನ್ನ. ಸ್ವಲ್ಪ ಆಹ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋಬೇಕು.
ಹಾ ಹಾ.
ಜಿಂಜರ್ ಅಲಿಕ್ಕೆ ಅವನ ಇದು ಅಲ್ಲ ಬರಳಿನ ಹುರಿಬೇಕನ್ನ. ಎಲ್ಲ ಸಿಪ್ಪೆ ಎಲ್ಲ ಬಿಡಿಸಕೊಂಡು ಹ ಅದನ್ನ ಎ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಳ್ಳಾಗಡಿನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾ ಅವನ್ನೆಲ್ಲ. ತೆಗದಿಟ್ಕೊಂಡು ಆಮೇಲೆ ಅದಕ ಕೊತಂಬರಿ. ಹ. ಆಮೇಲಾ ಉರ್ದು.
ಕೊದಂಬರಿ ಅತಿ ಕೊತಂಬರಿ ಹ. ಬೇಕಾ ಅಂತವಾ ಮ ಮೇ.
ಹಾ ಹಾ ಸಿಿಕೋತ್. ಹ ಹಸಿರು. ಇಲ್ಲ ಇಲ್ಲ ಹಸಿ ಕೊತ್ತಂಬರಿನ ಹಾಕ್ ಹ ಧನಿಯಾ ಧನಿಯಾ ಅಲ್ಲ ಧನಿಯಾ ಪುಡಿ ಆಮೇಲೆ ಹಾಗಲ್ ಅಷ್ಟ ಗ ಹಸಿ ಕೊತ್ತಂಬರಿನೇ ಹಾಕ್ಬೇಕು ಹ ಆಮೇಲೆ ಅದನ್ನ ಹಾ ಅದನ್ನ ಹಾಕು ಎಲ್ಲ ಮಿಕ್ಸ್ ಮಾಡಿಟ್ಕೊಬೇಕು ಮಿಕ್ಸಿಗೆ. ಗ್ರೈಂಡ್ ಮಾಡಿಟ್ಕಡ್ಕು.
ಹಾ.
ಸ್ವಲ್ಪ ಎ ಆ. ಇನ್ನೊಂದ್ ಸ್ವಲ್ಪ ಉಳಾಗಡಿನ ಹೆಚ್ಚಿಟ್ಕೋಬೇಕು ಒಂದ್ ಗಡ್ಡೆ ಅಷ್ಟು ಅ. ಆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡ್ಬೇಕು ಆನಿಯನ್ ಏನ್ ಹಚ್ಚಿಟ್ಕೊಂಡಿರ್ತೇವಲ್ಲ ನೆಕ್ಸ್ಟ್ ಪೇಸ್ಟ್ ಆದ್ಮೇಲೆ ಅದನ್ನ ಆನಿಯನ್ ಹುರ್ಕೋಬೇಕು ಸ್ವಲ್ಪ ಕಲರ್ ಬರುವವರ್ಗೂ ಸ್ವಲ್ಪ ಹುರ್ಕೋಬೇಕು ಹ ಆಯಿಲಲ್ಲಿ. ಹ ಅದನ್ನ ಹುರ್ಕೊಂಡು ನೆಕ್ಸ್ಟ್ಗ ನಾವವು ಹಾ. ನೆಕ್ಸ್ಟ್ ಏ ನಾವು ಪೇಸ್ಟ್ ಏನು ಮಾಡಿರ್ತೇವಲ್ಲಾ ಹ ಪೇಸ್ಟ್ನ ಎಣ್ಣೆಯಲ್ಲಿ ಹಾಕಬೇಕು ಹಲೋ ಹಲೋ. ಹ
ಹಲೋ ಹಾ ಕೇಳಸ್ತಾಿಲ್ಲ.
ಹಾ ಕೇಳ್ತಾ ಇದ್ದಯ.
ಸ್ವಲ್ಪ. ಾಯ್ತನ್ನೋ ಅದು ಹಾ ಕೇಳ್ತಾ ಇದೆ.
ಬಾಯ್ತದ ಹಾ. ಅದು ಅ ಅದಕ್ಕೆ ಅಹ ನಾವು. ಹಾ ಅವನೇನ್ ಉರ್ಕೊಂಡುಅದಕ್ಕೆ. ಆ ನಾವು ಪೇಸ್ಟ್ ಮಾಡಿರ್ತೇವಲ್ಲ ಆ ಪೇಸ್ಟ್ ಹಾಕ್ಬೇಕು ಕರ್
ಹಾ.
ಆಮೇಲೆ ಬಿರಿಯಾನಿ ಮಸಾಲೆ ಸಿಗುತ್ತೆ ಬಿರಿಯಾನಿ ಮಸಾಲೆ ಹಾ ಮಸಾಲೆಿನ ಹಾಕ್ಬೇಕು ಅದನ್ನ ಹಾಕಿ ಆಮೇಲೆ ಹಾಗೆ ನಾವು ಅಕ್ಕೇನ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಖಾರ ಹಾ ಹಾ ತಳಿಕೊಂಡ್ರು ಅಕ್ಕಿ ಹಾಕುತ್ತ ಆಮೇಲೆ ಅದಕ್ಕೆ ಇನ್ನು ಎಣ್ಣಲ್ಲ ಏನ್ ಮಾಡ್ಬೇಕಂದ್ರೆ ಮೊದ್ಲಿಗೆ ಸ್ವಲ್ಪ ಚಿನ್ ಪುಡಿ ಆಮೇಲೆ ಹ ನಾ ಹಸಿ ಕಾರ್ತಿನ ಅ್ರೆ ಹಸಿ ಖ ಹಾಕ ಒಂದ್ೆ ಒಂದೆರಡು ಮೆಷಿನ್ಕಾಯಿ ಹೆಚ್ಚಿಟ್ಕೊಂಡಿರ್ಬೇಕು ಹಸಿ ಮೆಷಿನ್ಕಾಯಿನ ಎರಡು ಉದ್ದ ಹೆಚ್ಚಿ ಹಗ್ಬೇಕು ಅದ್ರಲ್ಲೇ ನೆಕ್ಸ್ಟ್ ಆಮೇಲೆ ಉಪ್ಪು ಹಾಕ್ಬೇಕು ಆಮೇಲೆ ಎಗ್ ಬಿರಿಯಾನಿ ಮಸಾಲ ಸ ಸಿುತ್ತೆ ಎಗ್ ಬ್ರಾನಿಸಾಲ ಹಾಕಿ ಹಕ್ಕ ಹಾ ಅದನ್ನ ಹಾಕ್ಬೇಕು ನೆಕ್ಸ್ಟ್ ಆ ಈಗ ಅಕ್ಕೇನ ಹಾಕ್ತವಲ್ಲ ಇದೆಲ್ಲಾ ಆದ್ಮೇಲೆ ಅಕ್ಕಿ ಹಾಕ್ಬೇಕು ಅಕ್ಕಿ ಹಾಕಿ ಚೆನ್ನಾಗ ಕೆ್ಯಾಡ್ಸಿ ಅದಕ್ಕೆ ಎಷ್ಟ್ ಬೇಕಷ್ಟು ನೀರ್ ಹಾಕ್ಬೇಕು ನಮ್ ಆಮೇಲೆ ಮೊದ್ಲಿಗೆ ಹಾ ಆ ನೀರ್ನತ ಅನ್ನ ಮಾಡದು ಗೊಟ್ಟಿರ್ತಾರ ಅದೇ ಆತನೆೇ ಹಾಕ್ಬೇಕು ಆ ಆಮೇಲೆ ಮೊದ್ಲಿಗೆ ನಾವು ಗಳನ್ನು ಕುದಿಸಿ
ಸಗದಿಟ್ಕೊಂಡಿರ್ಬೇಕು ಹಾ ನೀವ ಅವನ್ನ ಎಗ್ನ ಪೀಸ್ ಮಾಡಿ ಹಾಕ್ತೀರ
ಇಲ್ಲ ಇಲ್ಲ ನಾವು ಪೂರಾ ಪೂರಾ ಇಡೀ ಹಾ ಪೂರಾ ಪೂರಾನ ಹಾಕ್ತಿೀವಿ ಅದನ್ನ ಸ್ವಲ್ಪ ಫುಲ್ ರೌಂಡ್ ಹಾಕ್ತವಿ ಹಾ ಫುಲ್ ರೌಂಡ್ ಹಾಕ್ತೇಬೇಕನಾ ಆಮೇಲೆ ಅದಕ್ಕೆ ಸ್ವಲ್ಪ ನಾವು ಚಾಕೋಲಿ ಹಾ
ಬೇಕು ಅಂದರೆ ಹಾಂ ಮಕ್ಕಳು ತಿಂತಾರೆ ಅಂದರೆ ಹಾಕೋಬೋದು
ಹಾ ಎರಡು ಪೀಸ್ ಮಾಡಿ ಹಾಕೋಗಬಹುದು ಆಮೇಲೆ ಅದನ್ನ ರೋ ರೋಣಂತೃತಲ್ಲ ಅದಕ್ಕೆಲ್ಲ ಎಣ್ಣ್ ಅದೆಲ್ಲ ಉರು ಕೊೋಳಿಕೆ ಸ್ವಲ್ಪ ಕಟ್ಟ ಹಾಕ್ಬೇಕ ಅದಕ್ಕೆ ಚಾಕುನಿಂದಂಚುು ಅಲ್ಲಲ್ಲೇ ಕಟ್ ಹಾಕ್ಬೇಕು ನೋಡು ನೋಡು ಒ ಸ್ವಲ್ಪ ಕಟ್ ಮಾಡ್ ಮಾಡಿ ಹಾಕ್ ಮಸಾಲೆ ಹೋಗಲ್ ಅವ್ರೊಳಗೆ ಹಾಕ್ಬಹುದು ಆಮೇಲೆ ಅದನ್ನ ಸ್ವಲ್ಪ ಎಣ್ಣಿನಲ್ಲಿ ಸ್ವಲ್ಪ ಎಣ್ಣೆ ಆಹ ಖಾರ ಒಂದಿಟ್ಟ ಅರಶಿನ ಪುಡಿ ಹಾಕಿ ಅದ ಕ ಚೆನ್ನಾಗಿ ಒಂದ್ಚೂರ ಉಪ್ಪು ಹಾಕ ಕದಡಸ್ಕೊಳ್ಬೇಕರಿ ಅದನ್ನ
ರೋಸ್ಟ್ ಮಾಡ್ಕೊಂಡು ಇಟ್ೋಬೇಕು ಹಾ ಹಾ ಹಾ ಹಾ ರೋಸ್ಟ್ ಮಾಡಿ ಇಟ್ಕಳ್ಬೇಕು
ಈಗ ಒಂದು ಕುದಿ ಕುುದತಿರ್ತತಲ್ಲಾ ಈಗ ನಾವು ಎಲ್ಲಾ ಅಕ್ಕಿ ಎಲ್ಲಾ ಹಾಕಿಟ್ಟಿರೋದನ್ನ ಆ ಆಗ ಹಾ ಅದನ್ನೆಲ್ಲಾ ಈಗ ಮಸಾಲೆ ಎಲ್ಲಾ ಹಾಕಿ ಒಂದ್ ಕುದ ಬಂದ ಮೇಲೆ ಅದನ್ನ ಅದ್ರ ಅಕ್ಕಿನಲ್ಲಿ ಹಾಕ್ಬೇಕಪ್ಪ ಅವನ ಇಡೀ ಹಿಡಿದಾಗಿ ಅಕ್ಕಿನಲ್ಲೇ ಬಿಡ್ಬೇಕು ಹಾ ಹಾಕಿ ಆಮೇಲ್ ಕುಕ್ಕರ್ ಮು ಹಾ ಕುದಿಯೋವಾಗಿ ಬಿಡ್ಬೇಕು ಆಮೇಲ್ ನೆಕ್ಸ್ಟ್ ಕುಕ್ಕರ್ ಬಾಯ ಮುಚ್ಚ ಮುಚ್ಚಿ
ಹಾ
ವಿಸಾಲ್ ಬರೋವರ್ಗೂ ಕಾಯ್ಬೇಕು ದೊಡ್ಡ ಕುಕ್ಕರ್ ಆದ್ರೆ ಒಂದ್ ವಿಸಲ್ ಆಗುತ್ತೆ ಹ ಸಣ್ಣ ಕುಕ್ಕರ್ ಆದ್ರೆ ಎರಡು ವಿಸಲ್ ಆಗುತ್ತೆ ಹ ಹಾ ಅದನ್ನ ಆಮೇಲೆ ಆದ್ಮೇಲೆ ರೆಡಿ ಆಗುತ್ತೆ ಅದ ಹಾ ರೆಡಿ ಆಗಿರುತ್ತೆ ಆಮ್ರೆ ಅದ್ರ ಜೋಡಿ ಬೇಕಲ್ಲ ಬೇರೆ ಏನಾದ್ರು ಒಣ ಒಣ ಅನ್ಸಿದ್ರೆ ತಿನ್ನಕ್ ಆಗಲ್ಲ ಸೊ ಹೀಗಾಗಿ ನಾವು ಚಟ್ನಿ ಮಾಡ್ಕೋಬಹುದು ಟಮಾಟೆ ಚಟ್ನಿ ಮಾಡ್ಕೋಬಹುದು ಅಲ್ಲ ಟಮಾಟೆ ಒಳಗನೆ ನಾವು ಸಾಂಬಾರ್ ತರ ಏನಾದ್ರೂ ಮಾಡ್ಕೋಬಹುದು ಹ ಹಾ ಆತರ ಅದ್ರ ಜೊತೆ ಬೇಕಂದ್ರೆ ಒಣ ಹಣ ಅನ್ಸುತ್ತಲ್ಲ ಒಬ್ಬೊಬ್ಬರ್ರಿಗೆ ತಿನ್ನಲ್ಲ ಒಬ್ಬೊಬ್ಬಿಗೆ ಬಿಸಿ ಬಿಸಿದಾದ್ರೆ ಆಗೇ ತಿಂತಾರೆ ಈಗ ಹೊರ್ಗಡೆಯಿಂದ ಬರ್ತಿದ್ದಾರಲ್ಲ ಅವ್ರಿಗೆ ಸ್ವಲ್ಪ ಬಿಸಿ ಯಾರಿದ್ಮೇಲೆ ಒಣಾವಣ ಆಸೆ ತಲ್ಲ ಹೀಗಾಗಿ ಟಮಾಟೆ ಒಳಗೆ ನಾವು ರೆಸಿಪಿ ಮಾಡ್ಬವಿ ಟಮಾಟಿನ ಚೆನ್ನಾಗಿ ಮೊದ್ಲಿಿಗೆ ಹುರ್ಕೋಬೇಕು ಹ್ಮ್ ಹುರ್ಕೊಂಡು ಅದಕ್ಕೆ ಟಮಾಟೆ ಹುರ್ಕೋಬೇಕು ಆಮೇಲೆ ಆಹ ಅಲ್ಲ ಬೆಳ್ಳುಳ್ಳಿ ಅದನ್ನು ಹುರ್ಕೊಬೇಕು ಅದ್ರಲ್ಲಿ ಆಮೇಲೆ ಕೊದಂಬರಿನೂ ಹುರ್ಕೋಬೇಕು ಹಾ ಅದನ್ನ ಪೇಸ್ಟ್ ಮಾಡಕೊಂಡು ಆಮೇಲೆ ಬೆಳ್ಳುಳ್ಳಿ ಒಗ್ಗರ್ರಣ ಕೊಟ್ಟು ಅದ ಅ್ರೆ ಕುದಿಯುವಾಗ ಆಲೇ ಬಳ್ಳೋಳ್ಳಿಾಗ ಬೇಕು ಸ್ ಆಮೇ ಇದು ಏ್ರ ಸ್ ಹಾ ಗರ್ನಿಗೆ ಎಣ್ಣೆ ಸಾಸಿವ ಜೀರಿಗೆ ಆ ಆಮೇಲೆ ಬೆಳ್ಳುಳ್ಳಿ ಆ ಕರ್ಬೇವು ಹಾತ್ ವಗರ್ ನೀ ಹಾಕ್ಬೇಕತ ಆಮೇಲೆ ಏನ್ಾವ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲಾ ಇದನ್ನ ಆ ಎಲ್ಲ ಹುರ್ದ್ ಅದ್ರ ಜೋಡಿ ಒಂದ್ ಆನ್ನ್ ಹಾಕಿ ಹಾಕಿದ್ರುನು ಉರ್ದ ಹಾಕಿದ್ರು ನಡೆಯುತ್ತೆ ಅಂದಸ
ಹ ಹಾ ಹಾ ಹಾ ೌದ ಹೌದ
ಒಂದು ಆಣೆಣ್ ಹಚ್ಚಿ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ನೀರ್ ಆದ್ರೆ ಒಂದ ಹಾಕಿದ್ರೆ ನೀ ಬ ಗ್ರೇವಿ ತರ ಅಸುತ್ತೆ ಹ ಆಮೇಲೆ ಅದ ಮಿಕ್ಸಿ ಮಾಡಕೊಂಡಿರ್ತವಲ್ಲ ಅದನ್ನ ಹಾಕಿ ಕ ಅದಕ್ಕೆ ಜಾಸ್ತಿ ನೀರ್ ಹಾಕ್ಬಾರ್ದವಾ ಹಾ ಆಮೇಲೆಗ ಅದನ್ನ ಕೈಯಡ್ಿಸತಾನೆ ಇರ್ಬೇಕು ಆಮೇಲೆ ಅದಕ್ಕೆ ಖಾರ ಉಪ್ಪು ನಮ್ದ ಆಮೇಲೆ ನವು್ ಮಸಾಲೆ ಚಿಕನ್ ಮಸಾಲ ಅಂತ ಸಿಗುತ್ತೆ ಅದನ್ನ ಹಾಕಬಹುದು ಆೇಲೆ ನಾ್ ಮನ ಬಳಸುವಂತ ಮಸಾಲೆಗಳಗಳನ್ನು ಕೂಡ ಹಾಕ್ಬಹುದು ಸಾಂಬಾರ್ ಮಸಾಲ ಹಾಕ್ಬೋುದು ಹಾಕಿ ಅದನ್ನ ಹಾ ಹಾ ಧನಿಯಾ ಪೌಡರ್ ಹಾ ಅವನೆಲ್ಲಾ ಹಾಕಿ ಆ ಮಾಡ್ಬೋದು ಅದನಷ್ಟೇ ಮಾಡಿತಿೀ ನಮ್ಗೆ ಎಷ್ಟ್ ಬಾಳ ನೀರ್ ಮಾಡ್ಕೊಬಾರು ನಮ್ಗೆ ಎಷ್ಟ್ ಚಕ್ನೆಸ್ ಇದಕ್ಕಲ್ಲ ಅಷ್ಟ ಎಕ್ನೆಸ್ ಮಾಡಿ ಅದ್ರಲ್ಲ ಉಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಹಾ ಈಗ ಸಾಂಬಾರ್ ಬೆಳೆ ಸಾಂಬಾರ್ ಅದಾದ್ರೆ ಅದ್ರಲ್ಲೆಲ್ಲಾ ಹಾ ಅಂದ್ರೆ ಅದಕ್ಕೆ ಸೂಟ್ ಆಗಲ್ಲ ಆಗಲ್ಲ ಅದಕ್ಕೆ ಸೂಟ್ ಆಗಲ್ಲ ಸೊ ಇದನ್ನ ನಾವ್ ಮಾಡ್ಕೊಂಡ್ರೆ ಆರಾಮ್ಸಿ ತಿನ್ಬೋದು ಹಾ ನೀವು ನಿಮ್ಮನೆ ಹಾ ಚ ತುಂಬಾ ಚೆನ್ನಾಗಿರುತ್ತೆ
ಹ್ಮ್ ಮಾಡ್ತೀನಿ ನಾನು ಒಂದ್ಸತಿ ಹಾ ನಾವು ಮಾಡಿರ್ತೀವಿ ಬಟ್ ಈ ಈ ತರ ನಾವು ಬರ ಮಾಡಿದ್ದಿಲ್ಲ ಅದ್ರ ಜೊತೆ ಚೆನ್ನಾಗಿರುತ್ತಲ್ವಾ. ಹ. ಈದು ಟೊಮ್ಯಾಟೊ ಸಾ.
ಇಲ್ಲ ಸ್ವಲ್ಪ ಕ್ವಾಂಟಿಟಿಗಳನ್ನ ಜಾಸ್ತಿ. ಹಾ ಈ ತರ ಮಾಡಿ ನೋಡಿ ಅದ್ರ ಅದೇ. ಹಾ ಅದಕ್ ಬೇಕಂದ್ರೆ ಸಂಚೂರ ಸಕ್ಕರೆನೋ ಬೆಲ್ಲನೋ ಹಾಕ. ಹೌದು ಸ್ವಲ್ಪ ಟೇಸ್ಟ್ ಕೊಡ. ಮತ್ತೆ ಹ್ಮ್. ಹಾ ಒಂದ್್ ಸ್ವಪ ಚೇಂಜ್ ಅನ್ನಸ್ತತೆ ಆದ್ರೆ ಉಣ್ಣೋಕೆ ಸಿಹಿ ಸಿಹಿ ಮಕ್ಕಳಿಗೆಲ್ಲ ಮಕ್ಳ ಉಣ್ರೆ ಸಿಹ ಸಿಿಯಾಗಿಿ ಖಾರ್ ಖಾರ್ ಜಾಸ್ತಿ ಆಗಲ್ಲ ಅವ್ರಿಗೆ ಆ ಮಕ್ಳಿಗೆ ಚನೋ ಅನ್ಸುತ್ತೆ. ಹ. ಹಾ ಖಾರ್ ಅನ್ಸಲ್ಲ ಉಂಟಾರ ಈ ಮಕ್ಕಳು.
ಎಗ್ ಬಿರಿಯಾನಿ ರೆಸಿಪಿ ಗೊತ್ತುಪಟ್ಟೆ ಈತ್ತು.
ಹ ಹ ಹಾ ಇದನ್ ಮಾಡ್ಬೋದು ಹ ಯಾಕಂದ್ರೆ ಇದು ಜಾಸ್ತಿ ಮಸಾಲಿನೂ ಜಾಸ್ತಿ ಮಸಾಲೆ ಇರಲ್ಲ ಸೊ ಮಕ್ಕಳಿಗೆ ಜಾಸ್ತಿ ಆ ಮಸಾಲ ಆ. ಟೈ್ ಯೂಸ್ ಮಾಡಕ್ ಆಗಲ್ಲ ಮಕ್ಳ ತಿನ್ನಲ್ಲ ಜಾಸ್ತಿಲ್ಲಿಹ ಸೊ ಹೀಗಾಗಿ ಈ ತರ ಲೈಟ್ ಆಗಿ ಮಾಡ್ಕಹ ಕೊಟ್ರ ಮನೆಯಲ್ಲೇ ತಿಂತಾರೆ ಹೊರಗಡೆದಾದ್ರೆ ತುಂಬಾ ಮಸಾಲೆ ಇರುತ್ತಲ್ಲ ಸೊ ತಿನ್ಲಿಕ್ಕೆ ಆಗಲ್ಲ ಮಕ್ಕಳಿಗೆ. ಸೊ ಹೀಗಾಗಿ ನಾವು ಮನನಲ್ಲೇ ಮಾಡ್ತೀವಿ.
ಸರಿ ಆಯ್ತು.
ಹಲೋ.
ಹಲೋ.
ಹಾ ಹಲೋ. ಕೇಳ್ತಾ ಇದದೆ ಹ ಸ್ವಲ್ಪ ಬ್ರೇಕ್. ಬೇಕಕ್ ಬೇಕಾಗ್ತಾ ಇದದೆ ಅಲ್ಲಾ ಇದು.
ಹ್ಮ್ ಹಾ ಹಾ ಹ್ಮ್ ಚೆನ್ನಾಗಿ ಟ್ರೈ ಮಾಡ್ತೀನಿ ಸತಿ ಟ್ರೈ ಮಾಡಿ. ಕಾಲ್ ಮಾಡ್ತೀನಿ ನಿಮ್ಗೆಹ
ಹಾ ಓಕೆ ಟ್ರೈ ಮಾಡಿ ಕಾಲ್ ಮಾಡಿ. ಖಂಡಿತ ತುಂಬಾ ಚೆನ್ನಾಗಿರುತ್ತಾ ಇದು. ಹಾ ಓಕೆ ಬಾಯ್. ಹಲೋ. ಹಲೋ.